ಹ್ಮ ಹಲೋ ಹೇಳ್ರಿ
ಅರಾಮದಿಯೇ
ಹ್ಮ್ ಆರಾಮ್ಡಿನ್ ನಡವಾ
ನಾನು ಆರಾಮದೇನ್ವ ಕಾಕಾ ಏನ್ ಮಾಡತನ
ಅವರು ಅಲ್ಲಿ ಹೊರಗ್ ಗಾಳಿ ಕುಂತಾರ ನೋಡ್ತಂಗಿ
ಹಾ ಮತ್ತ ಈಕಿ ಶ್ವೇತಾ ಗೀತಾ ಅವ್ರೆಲ್ಲಾ ಏನ್ ಮಾಡಾಕ್ ಕುಂತಾರ
ಅವರು ಕೆಲ್ಸಕ್ಕ ಹೋಗಿ ಹೇಳವಾಕೆ ಶ್ವೇತಾ ಇನ್ನು ಏಳುವರೆಗ ಅದು ಬರ್ತಾಳ
ಹ್ಮ್
ಬೊರ್ರಗ ಏನ್ ಅಡಿಯೋದು ಮಾಡ್ಬೇಕಕ್ ನೋಡುವ ನಾವು
ಹೌದಾ ಮತ್ತತ್ ಅಡ್ಗೆ ಏನ್ ಸ್ಪೆಷಲ್ ಮಾಡಿರಿ ಇವತ್ತ
ನಾವ ಚಿಕನ್ ಬಿರಿಯಾನಿ ಮಾಡ್ಬೇಕಂತತ್ ಮಾಡಿ ಇವತ್ತು
ಯವ್ವ ನಂಗಟ್ ರೆಸಿಪಿ ಹೇಳೆ ಇವ ನಿಮ್ ಮಳ್ಯ ಕೇಳಾಕ್ ಕುಂತ್ಬಿಟಾನ ನನಗ ನಿಮ್ಮ ಅಂಟ ಇಕ್ಕಿ ನೋಡ್ ಚಗೋ ಎಷ್ಟ್ ಚಂದ ಬಿರಿಯಾನಿ ಮಾಡ್ತಾಳಾ ನಿಂಗ ಮಾಡಕ ಬರದಿಲ್ಲ ಅಂತೇಳಿ ಬೈತಾನ ಬರೇ ಬರೇ
ಹೌದಾ ತಂಗಿ ಯಾವಂದ್ರ ಇಲ್ಲ ಮೇ ಬಂದಿದ್ರಾವ ಅವ್ರರು
ಹಾ
ನಾವ್ ಮಾಡಿದ್ವಿ ಅವ್ರು ಊಂಡ್ ಹೋಗಿದ್ರ ಅದನ
ಹಾ
ಎಂಡ್ತಂಗಿ ಅವರು
ಹಾ ಅದ್ಕ ಹಗ್ಲಲ್ಲಾ ಅಂತಾಣವಾ ಬೈಸ್ಕೋದ ಬೈಸ್ಕೋದ ಆಗ್ಬಿಟ್ಟೈತಿ ಏನ ನೀ ಮಾಡಿಗ ತಿನಿಸಿ ಬಿಟ್ಟಿ ನಮಗ ಗಂಟು ಬಿದ್ಬಿಟ್ಟಾನ ನಿಮಗ್ ಮಾಡಾಕ ಬರದಲ್ಲಾ ನಿಮಗ್ ಮಾಡಾಕ ಬರಂಗಿಲ್ಲ ಅಂತ ಹೇಳಿ ಒಂದಿಟ್ಟ ಹೆಂಗ್ ಮಾಡುದ್ ಹೇಳ್ಯಾರ ಹೇಳ
ಬ್ರ ಏನ್ ದೊಡ್ಡ ವಿಷಯ ಆಯತ್ ಬಿಡಾ ತಂಗಿ
ಹ್ಮ
ಒಂದ್ ಕೆಜಿ ಇದನ್ ತಗೋದ್ರರು ಮಸೂರು ಎಕ್ಕ್ಯಾರ ಚಲೋ ಹಾಕಿರ ಏನೋ ಮುದ್ದನ ಹಾಕಿ ಸಿಕ್ತ ಅಲ್ಲವ ಏನವು
ಬಾಸಮತಿಯ
ಬಸ್ಮತಿ ಅಕ್ಕಿ
ಹಾ ಹಾ
ತಗೊಂದು ತೊಳೆದ ಇಡ್ಬೇಕಾ ಸ್ಚ್ಿಗೆ
ಹಾ
ಮಾಡುದು ಅರ್ಧಂತ ಅರ್ಧ ತಸ್ ಮೊದಲ ಒ್ ತೊಳೆದು ನೀರ್ ಬಸದ ಇಡ್ಬೇಕ
ಹಾ
ದ ಇತ್ತು ಉಳ್ಳಾಗಡ್ಡಿ ಟಮ್ಯಾಟಿ ಮೆಣಸಿನಕಾಯಿ ಎಲ್ಲ ನಾವವು ಹೆಚ್ಚಿಟ್ಕೋಬೇಕು ಹೆಚ್ಚಿಟ್ಕೊಂಡ ಒಂದಿಷ್ಟ್ ಪೇಸ್ಟ್ ಮಾಡೋದ ಇರ್ತತ್ ಅದ್ರಾಗ
ಹಾ
ಬೆಳ್ಳುಳ್ಳಿ ಕೊತ್ತಂಬರಿ ದ ಚಿನ್ನಿ ಲಕ್ಕಿ ಲವಂಗ ಇವನ್ನಲ್ಲಾ ಹಾಕಿ ಚಲೋತ್ ನಂಗ ಮಿಕ್ಸರ್ ಹೊಡಿಬೇಕ ಅದನ
ಹಾ
ಸರ್ ಹೊಡದ ಕೆಸ ಅದೇನ್ ನಾವ ಇದನ್ನ ಎಣ್ಣಿಕಾಯಿ ಹಾಕಿಟ್ಟು ಉಳ್ಳಾಗಡ್ಡಿ ಎಲ್ಲಾ ಹಾಕಿ ಫ್ರೈ ಮಾಡ್ಕೋದಂತಲತ್ ನಿಂಗ ತಳ ಹಸುದ ಅದನ್ನ
ಎಣ್ಣೆ ಹಾಕೆ
ಉಳ್ಳಾಗಡ್ಡೆ ಅದು ಹಾಕಿತ್ತು ಮತ್ತ ಈಗ ಚಿಕನ್ ಒಂದ ಅಂದೆಲ್ಲಾನ ಚಿಕನ್ ಒಂದ್ ಸ್ವಲ್ಪ ಉಪ್ಪು ಅರಶಣ ಹಾಕಿ ಒಂದ್ ಸಿಟಿ ಉಡ್ಕೊಬಬೇಕದನ
ಹಾ ಹಾ
ಕಂದುು ಇಟ್ಕೋಬೇಕು
ಬ್ಯಾರನ ಮಾಡ್ಬೇಕುನು ಅದನ್ನ
ಹ ಬೇರೆ ಏನ ಮಾಡ್ಬೇಕಕ್ ಇಲ್ಲಾಂದ್ರ ಅದ ಹಣದಾಗ ಕುದಿದಿರದೇ ಇಲ್ಲ ಅದು ರ್ಚ ಕರ್ಚ ಆಂತ ತದ ಹಿಂಗಾಗಿ ಒಂದ ಸಿಟಿ ಹೊಡಸ್ಕೋಬೇಕದನ್ನ ಕುಕ್ಕರ್ನ್ಯಾಗ ಕೊಡ್ಕೊಂಡ ಮ ಮಾಡಿಯ ಇದನ್ಂಗ ಇಟ್ಕೊಬಕ್ ಸೈಡ್ ಈಗ ಉಳ್ಳಾಗಡ್ಡಿ ಎಲ್ಲಾ ಚಲೋತ್ ನಿಂಗತ್ ಹಾಸಿದ ಅಂದ್ರ ಹೊಳ ನಾವೇಏನ್ ಇದನ್ನ ಎಲ್ಲಾ ಮಸಾಲೆ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಹಾಕೊಂಡ ಚಲೋತ್ನಂ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಅದಕ್ಕೆ ಅವನ್ೇನ್ ಚಿಕಕ್ಕನ್ ನೀನು ಫೀಸ್ ಕುದಿಸಿಿರ್ತ ಅಲ್ ನಾವ್
ಹಾ ಹಾ
ಹೊಂಡಲೋತ್ ನಿಂಗ ಇದನ್ ಮಾಡ್ಕೋಬೇಕ ಅಂತ ಅಳ್ಸ್ಬೇಕಕ್ೆಲ್ಲ ಆಮೇಲೆ ನಾವ ಹೂ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ಬೇಕಕ್
ಹ್ಮ್
ಉಪ್ಪ ಹಾಕಿ ಈಗೇನ ಒಂದ ಲೋಟ ಹಾಕಿ ಎತ್ಕೊಂಡೇವಂತೀವಿ ಕಗ್ನಿ ಅದಕ್ಕೆ ಆಗ್ ಲೋಟ ಕರೆಕ್ಟ್ ನೀರ್ ತಗೋಬೇಕಕ್ು ಹ್ಮ ಹೆಚ್ಚಿಗೆ ಹಾಕಿರ ಮ ಈಜ್ ಕತಿವ ಅಾದ
ಹ್ಮ್ ಉದರ್ಬೇಕು ಹ್ಮ್ ಉದುರ್ ಬೇಕು ಬಿಡ ಅದು ಸ್ವಲ್ಪ ಯಾಕಂದ್ರೆ ಮೀ ನಿಜಜೆ ಆದ್ರ ತಿನ್ನಂಗ ಆಗಲ್ಲ ಅದನ
ಒಂದ್ ಲೆವಲ್ ಒಂದ್ ಲೋಟಕ್ಕೆ ಎರಡ್ ಲೋಟ ನೀರ್ ಹಾಕಬು
ಹ್ಮ್ ಹ್ಮ್
ಹಾಕೊಂಡ್ ಕ್ಯಾಸ್ ಅದ್ನೆಲ್ಲ ಚಲೋತ್ನಂಗ ನೀನ್ ಟ್ರೈ ಮಾಡ್ಕೊಂಡಿರ್ತಲ್ಲಾ ಅದ್ಕೊಂದ್ ಚಿಕನ್ ಮಸಾಲ ಅನ್ ಸಿಕ್ತತಿ ಅಂಗಡಿಯಾಗ
ಹಾ ಹಾ
ಚಿಕನ್ ಮಸಾಲನುೂ ಹಾಕ್ಬೇಕ ಅದಕ್
ಅದ್ರಾಗ ಮತ್ ಜಗ್ ವೆರೈಟಿ ಅದಾವ ಮತ್ ನೀ ಯಾವ್ದ್ ಹಾಕ್ತಿ ಅದ್ನ ಹೇಳುವ ನಂಗೂ
ಇಲ್ಲ ಚಿಕನ್ ಮಸಾಲಾ ಅಂತ ಸಿಗ್ತ ಮಟನ್ ಮಸಾಲ ಸಿಗ್ತತಿ ಚಿಕನ್ ಮಸಾಲ ಸಿಗ್ತತಿ ಎಲ್ಲಾ ಸಿಗ್ತ ನಾ ಮಾತ್ರ ಅವ್ನ ಇವನ್ ಹಾಕುದಲ್ವಾ ನಮ್ಮ್ ಮನ್ಯಾಗ ಚಿಕನ್ ಮಸಾಲೆ ತಂದಿ ಇಟ್ಟಿರ್ತಾರ ಅದ್ೊಂದ ಚೀಟ್ ಹಾಕ್ ಬಿಿಡ್ತಾನೆ
ಹಾ ಹಾ
ಹಾಕಿ ಅವನ್ನೆಲ್ಲ ಚಲೋತ್ನಗೆ ತಾಳ್ಸ್ಕೊಂಡು
ಹಾ
ಆ ಇಷ್ಟು ಫ್ರೈ ಆಯತ ಅಂದ್ರ ಅದಕ್ ಈಗ ಒಂದ್ ಲೋಟಕ್ಕೆ ಎಡ್ ಲೋಟ ಅಕ್ಕಿ ಹಾಕಿರ್ತೇಲ್ಲ ಅಷ್ಟು ನೀರ್ ಹಾಕೊಂಡು ಚಲೋತ್ನಂಗ ಕುದಿಸ್ಬೇಕಕ್ವಾನ
ಹಾ ಹಾ
ಕುದಿಯಾಕತ್ತ ಅಂದ್ರ ಆಮೇಲೆ ಅವವು ಏನ್ ಅಕ್ಕಿ ತೊಳದ ಇಟ್ಟಿತಿ
ಹ್ಮ್ ಹ್ಮ್
ಅಕ್ಕಿ ಹಾಕಿ ಕುದಿಕಿ ಇಡ್ಬೇಕಕ್
ಹ್ಮ್
ಉಪ್ಪಿ ಉಪ್ಪು ಒಂದ ಸ್ವಲ್ಪ ನೋಡ್ಬಕ್ ಮತ್ತತ್ ಹೆಚ್ಚು ಕಡಿಮೆ ಆಗತದರ್ ನಾವು ಹಾಕುವಾಗ
ಹೌದ ಹೌದು ಸ್ವಲ್ಪ ಹೆಚ್ಚು ಕಡಿಮೆ ಆಕತಿ
ಹ್ಮ್ ಉಪ್ಪು ನೋಡ್ಬದ ಕಟ್ ಉಪ್ಪು ನೋಡ್ಕೊಂತ ಹಳ್ಳಾಕ್ ಬಿಡ್ಬದನ್ನ
ಹ್ಮ್
ಮತ್ ನಾವೀಗ ಕಲರ್ ಕಲರ್ ಅದು ಅಂತ ಅರ್ಲಿವ ಹುಡುಗುರಟ್ಟ ಕಲರ್ ಕಲರ್ ಮಾಡ್ರಿ ಉಂತಾವ ಹಿಂಗಾಗಿ ನಾವು ಅಡ್ಗೆಗ್ ಹಾಕುದಕ್ ಕಲರ್ ತಂದತಿರ್ತೇವಿ
ಹಾ
ಕೇಸರಿ ಕಲರು ಒಂದಿಟ್ಟ ಹಸರು ಕಲರ್ ತಂದಿಟ್ಟಿ ವ ಎರಡ್ ಲೋಕದಾಗ ಬೇರೆ ಬೇರೆ ಕಲರ್ ಮಾಡ್ಕೋತೇವನ್ನ
ಹಾ
ಇದೇನ್ ಹಳ್ಳಾಕ್ ಬಂದಿರ್ತತಿಲ್ಲಿ ಎಲ್ಲಾ ನೀರ್ ಹಗಿರ್ತಲ್ಲ ಅವಾಗ ಒಂದ ಸೈಡ್ ಕೇಸರಿ ಕಲರು ಈ ಕಡೆ ಸೈಡ್ ಹಸಿರ್ ಕಲರ್ ಹಾಕಿ ಹಂಗ ಉಂಗ್ಗಳು ಹಾಕ್ ಬಿಡ್ಬದನ ಬಳಕ್ ಬಿಟ್ಟ ಅಂದ್ರ ತಾನ ಎಲ್ಲ ಅಳ್ತತಿ ಅದ ಒಂದ ಹತ್ ಹದಿನೈದು ನಿಮಿಷ ಬಿಟ್ಟಿಂದ ಇಳಿಸಿ ಇಟ್ಟಿರ್ ತಲ್ನಿನ ಆಮೇಲೆ ಎಲ್ಲಾ ತಿರುಗಿಸಿ ಮಿಕ್ಸ್ ಮಾಡ್ಕೊಬೇಕ ಅದನ್ನ ಯಾಕಂದ್ರೆ ಕಲರ್ ಒಂದ್ ಕಡೆ ಆಗಿರತತ್ತೆ ಮಸಾಲೆ
ಹೌದು ಹೌದು ಮತ್ತ ಅದ ಕಲರ್ ನೀ ಕೇಸರಿ ಕಲರ್ ಹಸುರು ಕಲರ್ ಹಾಕಿದೆ ಅಂದ್ರೆ ಎಾ ಮಿಕ್ಸ್ ಆಗಲ್ಲ ಅದು
ಆಗೋ ಲವ್ಯ ಅದ ಹಿಂಗ ನೀ ಇಷ್ಟು ಕಡ ಕುದಿಯಿವಾಗ ಹಾಕಿರದಿಲ್ಲಲ್ಲ ಒಂದ ಸೈಡ್ ಹಾಕಿರ್ತಲ್ ನೀನ್ ಅದೇನ ಎಷ್ಟ್ ಹಾಕಿರ್ತ ಲ್ಲ ಅಷ್ಟು ಇದಾಗಿರ್ತತ್ದ್ ಕಲರ್
ಹಾ ಹಾ
ನಾವು ಉದುರುೂ ಮಾಡಿರ್ತೇವೆ ಅಂದ ಸ್ವಲ್ಪ ಹಿಂಗಾಗಿ ಅದಕ್ ಆಮೇಲೆ ನಾವೆಲ್ಲಾ ಒಂದ್ ಸ್ವಲ್ಪ ಅನ್ನ ಆಾರ್ತಂದ್ರೆ ಅದನ್ ಕಲಸಿದೀವಿ ಅಂದ್ರ ಕಲರ್ ಕಲರ್ ಆಾಕತ್ತದ ಒ ಒಂದ್ ಸ್ವಲ್ಪ ವೈಟ್ ಒಂದ್ ಸ್ವಲ್ಪ ಕೆಂಪ ಒಂದಸರ್ ಮೂರ್ಕಲ್ಲ ರಾಯ್ಬ ಬಿಡತದೆ ಎಲ್ಲಾರ ಆ್ಬಿಡ ಹುಡುಗುರು ಗುಣ್ಣಕು ಚಂದ ರುಚಿ ನ ಬಿಿಟ್ಟರತ ಹಗ್ಲೆಲ್ಲಾ ಹಿಂಗ ಮಾಡಿ ಕೊಟ್ಟಿರ್ತೇ ನಿವ ನಾ ನಮ್ ಹುಡುಗರಿಗೆ
ಹ್ಮ್ ಅದ್ಕ್ಕ ನಮ್ಗ ಗಂಪುತವರ ಇಷ್ಟೆಲ್ಲಾ ಹಾಕಿ ನಾವೆಲ್ ಮಾಡ್ಬೇಕುುವ ಬರ ಒಂದ್ ಕುಕ್ಕರ್ನ ಆಗ ಎಲ್ಲಾ ಕೂಡ ಒಂದರ್ದಾಗ ಒಗ್ಗರ್ನ ಕಟ್ ಮೂರ್ ಸೀಟಿ ಹೊಡ್ಸೋ್ರ ನಾವ್ ಅದಕ್ಕರ್ ಪೂರ್ಚೆ ಆಗಲ್ಲ ಅದು ನಮ್ಮದು
ಹಂಗೆಲ್ಲಾ ಮಾಡ್ಬಾರತ ಹಂಗೆ ಹಂಗೆಲ್ಲ ಮಾಡ್ರ ರುಚಿ ಆಕತ್ನ ಅದು
ಹ್ಮ್ ಮತ್ತ ಅದ್ಕ ಬೈತಾರವಾ ಇವ್ರ ನಿಮ್ಮಕ್ಕ ನಿಮ್ಮ ಚಿಗೋವ್ರ ಎಂತ ಚಂದ ಮಾಡ್ತಾಳ ನೀ ನೋಡಿದ್ರೆ ಹಿಂಗ್ ಮಾಡ್ತಿ ಏನ್ ತಂದ ಕೊಟರು ಚಂದ ಮಾಡವಲ್ ನೀನ ರುಚಿನ ಮಾಡಲಾ ಅಂತಾರ ನಮ್ಗ ಏನ್ ಗೊತ್ವಾ ಇಷ್ಟೆಲ್ಲಾ ಮಾಡುದು
ಹ್ಮ್ ಹಿಂಗ ಮಾಡ್ಬೇಕಕ್ ತಂಗಿ ಅದ ಅಂದ್ರ ಚಲೋ ಆಕತದ
ಹ್ಮ್ ಹ್ಮ್ ಚಲೋ ಬಿಡ ಹಂಗದ್ರ ಹ್ಮ್ ಇನ್ನೇನ್ ಮತ್ ಮೊರಮ ಬಂತ ತಿನ್ ಚಂಗಯ ಮಾಡ್ಬೇಕುನಾ ಹೆಂಗ
ಹ್ಮ ಶಂಗ್ಯ ಮಾಡ್ಬೇಕವಯತ ಚೊಂಗೆ ಮಾಡ್ಲಿರ್ ನಡಗುಲ್ ನಮ್ಮ ಮನ್ಯಾಗ ವರ್ಷಕ್ಕ ಒಮ್ಮೆ ಇರ್ತತ್ ಅದು ಚೊಂಗೆ ಮಾಡದ್ ಮತ್
ಹಾ ದೇವ್ರ ನೈವೇದ್ಯ ಕೊಟ್ಟ ಬರ್ತರರಿ ನ ನೀವ ಅಲ್ಲಿ ಹೋಗಿ
ಬರ್ತೇವ ಅವತ್ತ ಎಡ ಹೋಗಿ ದೇವ್ರಿಗೆ ಇದ ಕಲ ಇದ ಇರ್ತತಲ್ಲ ದೇವ್ರರ್ಗಾ ಯಕ ಕೊಟ್ಟ ಬರ್ತ ಹುಡುಗರ್ ಮೊದ್ಲ ನಾಳೆ ಹಕಂದ್ರ ಇವತ್ತ ನಂತ್ರ ಸ ಕ್ರ ದ್ಕೊ್ ಬರ್ತಾ
ಹ್ಮ್
ಮ ಮರನೇ ದಿನ ದೇವ್ರ ಇತಾವ ಅವ್ಯದ್ದು ಹೋಗಿ ಬರಾಗ ಅಂದ್ರ ನೀವ ಮಾಡ್ ಮಾಡಿ ಅವ್ನು ಮಾಡಿರ್ತೇವ್ ಅಷ್ಟತ್ರಾಗ ಹೋಗಿ ಕೊಟ್ಟ ಬರ್ಬೇಕೆ ಒ ಚಂಗೆ
ಹ್ಮ್ ಬಾಳ ಚಂದ ಕುಂದರ್ತಾವಂತ ಅಲ್ ನಿಮ್ ಊರಾಗ ದೇವ್
ಅಯ್ಯೋ ಬಾಳ ಸತ್ಯ ಐತಿ ಸತ್ಯನ ಹಂಗ ಐತಿ ಚಂದ ಬಾಳು ಐತ್ ನಮ್ ಊರಾಗ ಅಲ್ಲಿ ಬುಧವಾರ ಪೇಟೆಗೆ ಐತಂತ ಐತಿ ಆಲ್ಂತ ಆಪರಿ ಇಡೇ ಊರನ್ ಮಂದಿನ ಅಲ್ಲಿ ಕುೂಡರ್ತಕ್ ನೋಟಂಗಿ
ಹಾ ಎಷ್ಟೊತ್ತಗದ ಅವತ್ತ
ಅದ ಹತ್ ಹತ್ತುವರೆಗ ಅಂದ್ರೆ ಇವತ್ತುತ್ತಂಗಗೆವು ನೀ ಖಾಲಿ ಇದ್ರೆ ಬಾಯ ಸತ್ತ ನೋಡು
ಅದ್ನ ಹ ಅದ್ನ ಕೇಳತೇನೆ ಮತ್ ಸುಟಿನೂ ಐತೆ ಹುಡ್ಗುರ್ಗನು
ಸೂಟಿ ಇದೆ ಅಂತ ಹಂಗಗೆ ಸೂಟಿಟ ಇದ್ರರು ಬಂದ್ ಬಿಡ್ರಿ ಇವ ಅವತ್ತ ಎಾ ಮಾಡ್ಬಿಡ್ತಾನಿ
ಹಾ ಅದ್ಕ ಬಾ ಹೋಗುಣ ನನ ಅಂತ ಹೇಳಿ ಅನ್ಕೊಂಡೇವ ಹಂಗ ಬರುದಿದ್ರ ಬಂದ್ಬ ಬಿಡ್ತೇವ ತಗೋ ಅವತ್ತ ಎಷ್ಟೊತ್ತ ಕುಂದಿರ್ತಾವ ಹೇಳ ನೀನೇ
ಅವು ಕುಂತತೆ ಅವು ಹತ್ತುವರೆಗ ಅಂದ್ರ ಹೇಳ್ತ ತಂಗಿವು ಒಂದ ಕಡೆದು ಅಲ್ಲಲ್ಲ ಒಂದ್ ಐದ ಆಾರ ಕಡೆದ್ದು ಅದಾವ್ ದೇವ್ರಲ್ಲಾ ಇಷ್ಟು ದೇವ್ರ ಅಲ್ಲಿ ಕೂಡ್ಬೇಕು ಅಾಕಂದ್ರ ಹತ್ತುವರಿ ಹನ್ನೊಂದ್ ಅಕ್ಕತ್ ನೋಡ್ತಂಗಿ
ಹತ್ತುವರಿ ಹನ್ನೊಂದ್ ಗಂಟೆ ಯಾಕೆ ತಗಂಗಾರ ನಮ್ದು ಯದ್ದ್ ನಾ್ ನಾಷ್ಟಗಿಷ್ಟ ಮಾಡಿ ಜಕ ಮಾಡಿ ಬರು ಮಠ ಅಂದ್ರ ಅದ ಹೊತ್ತ ಹಾಕೆತ್ತ
ಹ ನಾಸ್ ಅಸ್ ಮಾಡ್ಬ್ರಿವ ಇಲ್ಲೇ ಎಲ್ಲಾ ಮಾಡ್ತನಿ
ಅವ ಎಲ್ಲಾನು ನಿನ್ಗ ಅಲ್ಲ ಎಲ್ಲಾನು ನಿನ್ಗ ಒಬ್ಬಕ್ಕಿಗೆ ಭಾಳ ಹಾಕೇತಿವ
ನಮ್ಮ ಅಕ್ ತಂಗಿಯರು ಬರ್ತಾರತ ತಂಗಿ ನೀ ಏನ್ ದಿನಾ ಬರ್ತೀಿನ ಅವರುೂ ಬರ್ತಾರ ನಮ್ಮ ಅಕ್ಕ ತಂಗಿ ಯಾರು ಬರ್ತಾರೆ ತಾರ ಎಲ್ಲಾರು ಕೂಡೇಟಟ್ಟ ಒಂದೊಂದ ಕೆಲ್ಸ ಮಾಡ್ ಒಬ್ಬ
ಹ್ಮ್ ಅದ್ನ್ನ ಒಬ್ಬೇಕ್ಯಾಕೆ ನೀನು ನಾವು ಮತ್ ಆ ಕಡೆ ದೇವ್ರ ನೋಡಾಕ್ ಹೋದ್ವಿ ಅಂದ್ರ ಪಾಪ ನೀ ಈ ಕಡೆ ಮಾಡ್ಕೊಂತ ಹೋಗ್ಬ ಕುಂದ್ರೋದ್ ಆಾಕೇತ ಅಂತ ಹೇಳಿ ನಾಷ್ಟ ಒಂದ್ ಮಾಡ್ಕೊಂಡ ಕೊ್ ಬಂದ್ ಬಿಟ್ಟವಿ ಅಂದ್ರ ದೇವ್ರ ನೋಡ್ಕ ಕಕೊಂಬಂದ್ ನೀನು ಅದ್ ಚಂಗ್ಯಾನು ಮಾಡ್ತಿರ್ತ ಇತ ಮತ್ ಬಿರಿಯಾನಿನ ಮಾಡ್ತಿರ್ತಯಾ ನಾನು ನೋಡದ ಹಂಗು ಆಾಕೇತಿ ಇನ್ನೊಂದ್ಸಲ ಈಗ ಹೇಳಿ ಬಿಡು ಎಲ್ಲಾನು ರೆಸಿಪಿ ಆದ್ರೂ ಇನ್ನೊಂದ್ಸಲ ನೋಡಿ ನನಗೂ ನಿನ್ಗೂ ಕೈಯಾಗೆ ಮಾಡಿಕ ಕೊಟ್ನಿ ಅಂದ್ರ ನನ್ಗೂ ಕಲ್ತಂಗ ಆಕೈತೆ
ಹ್ಮ
ಅದನ ಬರ್ಬೇಕಂತ ಮಾಡೇವಿ
ಬರಿ ಬರ ಬಾ ಹೌತ ಬರ ರ್ಯಾಂಕ್ ಯು ಮತ್ತ ನೀವ್ ಬರ್ತಾನ ಅಂದ್ರ ಕಖರ್ದಿದ್ದು ಮಾಡ್ತಾನ ಚಂಗಗೆ ಇಲ್ಲಾಂದ್ರ ಮತ್ತ ಮತ್ತ ಲಟ್ಟಿಸಿ ಅಷ್ಟ ಬೇಯಿಸಿ ಮಾಡ್ತೇವೆ ಮತ್ತೆ ಅವನ್ ಮಾಡ್ಬಕ್ ಹೇಳ ನೀ
ನೀ ಕರ್ದಿದ್ ಬ್ಯಾಡ್ ಬಿಡ ಇವ ಅವ್ನೇಏನ್ ಹಗ್ಲೆಲ್ಲಾ ಮಾಡ್ಕೊಂಡ್ ತಿಂತೇವೆ ಇವು ಸಾಬ್ರ ಅವ್ರರು ಹೆಂಗ ಮಾಡ್ತಾರ ಅಂದ್ರ ಅವನ ಚಪಾತಿ ಗತೆ ಲಟ್ಟಿಸ್ತಾರ ನೋಡ್ವಾ ಅವ್ನ್ನ
ಹ್ಮ್
ಹತಾವಯ ಸೇರ್ತಾವ ನಮ್ಮ್ ಹುಡ್ಗಗ್ ಸಣ್ಣವಂಗ
ಹೌದಾ
ಹ್ಮ್ ಅವ್ನ ಹಿಂಗ ಸುಳ್ಳಿ ಮಾಡ್ಕೊಂಡ ತಿಂತಾರ ಅವ್ರ ತುಪ್ಪ ಅದು ಹಾಕೊಂಡ್ ಕೊಟ್ಟಿರ್ತಾರ ಇಲ್ಲಿ ತಂಗಿ ನಮ್ಮ ಮನಿ ಕಡೆ ಒಬ್ಬ್ರ ಅದಾರ
ಅಲ್ಲ ತಂಗಿ
ಹೇ ನಮ್ಮ್ ಮನಿ ಕಡೆ ಅದಾರ
ಹಾ
ಅವರು ಕೊಟ್ಟಿರ್ತಾರ
ಹಾ
ಅದೇ ಅವನ್ನ ತಿಂದಿರ್ತಾನ ಅವ
ಹಂಗಾರ ರ ಅವ್ನ ಮಾಡ್ತ ತೊಗೋರಿ ಅವ ಏನ್ ಹಗುರಕತ್ತ ಮತ್ತೇನ್ ಹಿಟ್ನ ಆತಾನಿ ಹೊರಾಗ ಒಂದಿಟ್ಟು ತುಪ್ಪಾನ ಎಣ್ಣಿ ಒಂದಿಟ್ಟ ಇದು ಉಪ್ಪ ಹಾಕಸ್ ನಾ ಇಟ್ಟ ಗೊದಿಟ್ಟಿನ ಹ ತನಿ ಮುಕ್ ತುಂಬ್ ಸಕ್ಕರೆ ತರ್ತಾನಿ ಅದಕ್ ಮೆತ್ಂದ ಸಕರೆ ಅನ್ ಸಿಕ್ತತ ಅದಕ್
ಹಾ ಹಾ
ಒಂದಿಟ್ ಕೊಬ್ಬರಿ ಸೂಸಲ ಕಸ ಕಸಿ ಏಲಕ್ಕಿ ಅವನ್ ಎಲ್ಲಾನು ಪೂಸ್ಲ ಮಾಡ್ ಇಟ್ಕೊಂಡು
ಹಾ
ಅವತ್ ಅವ್ನು ಲಟ್ಟಿಸ್ ಲಟ್ಟಿಸಿ ಬೇವಿಸ ತಗಿದಿವವಿ ಅಂದ್ರ ಅದ್ರ ಮ್ಯಾಗ ಹಿಂಗ ಉದರ್ಶಿ ಉದುಶ್ರಿ ಒಂದರಮೇಗ ಒಂದರಮೇಗ ಇಂಗುಟ್ಕೊಂತ ಹೋಗ್ಬೇಕಿವಾಗ
ಹಾ ಆದೆ ನಿಮ್ ಕಡೆ ಇದು ಸಕ್ಕ್ರೆ ಸಿಗ್ಲಿಲ್ಲ ಅಂದ್ರೆ ಹೇಳ್ ನಾ ಇಲ್ಲಿ ಬರೋ ಮುಂದೆ ನಾನ ತೊಂಬರ್ತ್ತನೆ
ಅಯ್ ಬ್ಯಾಡ್ ತಂಗಿ ನಮ್ ಊರ ಇಂತ ದೋಡ್ಡ್ದಐತ್ ಬೇಕಾದಷ್ಟ್ ಅಂಗಡಿದಾವು ಏನ್ ಕಡಿಮೆತೆ ಅವ ನಮಗ ನೀ ಬರಸ ಆರ್ಲ ಆರ್ಲಿ ಇವ ನೀ ಸಕ್ರತಿವರ್ಬಿಟ ನಾ ಎಲ್ಲಿ ಕಾಯಕೋತ್ ಕುಂದ್ರರ್ಲಿವಾ ಬ್ಯಾಡವಾ ಇದೇ ನಮ್ ಊರಾಗದಾವ ಅಂಗಡಿ
ಅಲ್ ಬೇ ಎಲ್ಲಾನು ನಿಡ್ಗತ್ ತ್ರಾಸ್ ಆಕೇತಿ ಅದಕ ನಾವು ಒಂದ್ ಸ್ವಲ್ಪ ತರ್ತವ ತಗೋ ಏನ್ ತಂದ್ರ ಏನ್ ಆಗುದಿಲ್ಲಾ ತರ್ತಾರ್ ಬಿಡಿ ಇಲ್ಲ ಅನಂಗಿಲ್ಲ ಎಲ್ಲ ಮತ್ತೆ ಮತ್ತ ನಾವು ಬರದ ಮತ್ ನಿಮ್ ತಂಗ್ಯಾರರು ಬರ್ತಾರಂತ ಅಂತೀಯಾ ಮತ್ ಅಷ್ಟರು ಸೇರಿದ್ವಿ ಅಂದ್ರ ಬಾಳ್ ನೀನ ಬೇಕಿ ಖರ್ಚ ಬಾಳಕೆತಿ
ಇವ ದೇವ್ರ ನನಗ ಕೊಟ್ಟಾನ್ತಂಗಿ ಆಕ್ ತಲಿಕೆಡುಸ್ಕೊತೀರಿ ಇಲ್ದ ಬೇಡ್ತಾನಿ ಕೊಡ್ರಂತ
ಹೌದ್ ಬೇ ನಮ್ದು ಅಲ್ಲ ನಮ್ದು ಒಂದಿಟ್ಟ ನಿಮ ಜೊತೆನ ಅಳಿಲ್ ಸೇವೆ ಅಂತ ಹೇಳಿ ಆಕೆತಗೋ
ಅವ್ವ ನಿನ್ಗ ಅಷ್ಟ್ ಪ್ರೀತ ಇದ್ರ ಏನಾರು ತಗೊಂಡ್ ಬಾರ್ವ ನಾ ಅದ್ನ ಇದ್ನ ಅನಂಗಿಲ್ ತಂಗಿ
ಹ್ಮ್ ಹ್ಮ್ ಅದೇ ಇಲ್ಲೇ ಸಿಗ್ತ ಇತೈತೆ ಮತ್ತ್ಯಾಕಲ್ಲ ತಗೊಂತ ಎಲ್ಲಾ ಹುಡ್ಕೆಂತ ಅಡ್ಡಾಡ್ತಿ ನಾನ ಕೊಬ್ರಗಿ ಬಟ್ಲಾ ಆ ಸಕ್ರೆ ಕಸಕಸಿ ತೊಂಬರ್ತಿನ್ ತಗೋ ಇಲ್ಲಿ ನಮ್ಮಲ್
ಹಂಗಂದ್ರೆ ನೀವು ನೀನ್ ತರತೇನೆ ಅಂದ್ರ ತಂಗಿ ಮತ್ ಅವತ್ತ ಲಗೂನ ಬರ್ರಿ ಒಂದು ನನ್ಗ ಅದ್ ತಂದ್ ಕೊಟ್ರ ಅಂದ್ರೆ ನೀವು ದೇವರ ನೋಡ್ಬರ್ರ ಅಂದ್ರೆ ಎಲ್ಲಾ ಇಷ್ಟರು ಕೂಡಿ ನಾನೆಲ್ಲಾ ಹದ ಮಾಡಿ ಇಟ್ಕೋತೀನಿ ನಿ ಬಂದಿಂದಾನ ಮಾಡನ ನೋಡಂಗರ ಮತ್ತ್ ನಾನಿಗ್ ಬರಗ ಅಂದ್ರ ಮಾಡ್ಬೇಕಂತ ಮಾಡಿದ್ನಿ ತಂಗಿ ಮತ್ತೆ
ಬ್ಯಾ ಬ್ಯಾಡ್ ತಗೋಬೇ ನಾ ತರ್ದನಿ ನಾವು ಅವತ್ತು ಜಲ್ದಿ ಬರ್ತೇವಿ ಜಲ್ ಜಲ್ ಬಂದ್ ನಿನ್ ಕೈಯಾಗ ಸ್ವಲ್ಪ ಎಲ್ಪ್ ಮಾಡ್ತೇನೆ ತಗೋ ನಾನು ಅಟ್ಟ ಅಂದ್ರ ನೋಡ್ದಂಗ